ತಿಂಗಳಿ
ಕೇಳಸ್ ಯಾ ನಾನ್ ಮಾತಾಡ್ತಿರೋದು
ನಿಮ್ಗೆ
ಹಾ ಕೇಳಿಸ್ತದೆ ಏನ್ ಮಾಡ್ತದಿರಾ
ಏನಿಲ್ಲ ಸುಮ್ಮ್ನೆ ಕೂತಿದ್ದೀವಿ ಊಟ ಮಾಡ್ಬಿಟ್ಟು ಹೀಗೊಂಚೂರು ವಾಕಿಂಗ್ ಹೋಗೋಣ ಅಂತೇಳಿ ಹೊರ್ಗಡೆ ಬಂದ್ವಿ
ಹೌದಾ
ಹ್ಮ್
ನೀವು ಹಾಸ್ಟೆಲ್ಲಾಲ್ಲ ಇರೋದು
ಹೌದು ನೀವೇನ್ ಮಾಡ್ತಿದ್ದೀರಾ
ನಾವು ಈಗಾನೇ ಊಟನ ತಂದು ತಿಂದಿದ್ದೀವಿ
ಹ್ಮ್
ಅನ್ನ ಮತ್ತೆ ಬೆಳೆ ಸಾಂಬಾರ ಕೊಟ್ಟಿದ್ರು ಅದುನ ತಿಂತಿದೀವಿ ಹ್ಮ್ ಮತ್ತೆ ನೀವ್ ಒಬ್ರೆ ವಾಕಿಂಗ್ ಮಾಡ ಅಂದೀರಾ ಅಥವಾ ನಿಮ್ಮ ಗೆಳತಿಯ ರೋಡಗೆ ಗೇಮ ಆಡ್ತಿದೀರಾ
ಇಲ್ಲ ನಮ್ ಗೆಳತಿಯರಿದ್ದಾರೆ ಅವ್ರ ಜೊತೆ ವಾಕಿಂಗ್ ಮಾಡ್ತಾ ಇದ್ದೀನಿ
ಹ್ಮ್ ಹ ನಿನ್ಗೆ ಹಾಸ್ಟೆಲ್ ಲೈಫ್ ಎಲ್ಲ ತುಂಬ ಚೆನ್ನಾಗಿರುತ್ತಾ
ಹ ಹೌದು ತುಂಬ ಚೆನ್ನಾಗಿರುತ್ತೆ ಯಾಕೆಂತಂದ್ರೆ ನಂದುು ಇದೇ ಮೊದಲನೇ ಸರಿ ಹಾಸ್ಟೆಲ್ ಅಲ್ಲಿ ಇರೋದು
ಹ ಹೌದಾ
ಒಂಥರ ಹೊಸ ಇದು ಹೊಸ ಜಾಗ ಅದ್ರ ಚೆನ್ನಾಗಿದೆ ಹೊಸ ಜನರು ಅವ್ರ ಜೊತೆ ಎಲ್ಲ ಬೆರೆಯೋದು ಅವ್ರ ಜೊತೆ ಮಾತಾಡೋದು ಬಂದಾಗಂತೂ ಎಲ್ಲಾರೂ ಅಪರಿಚಿತರ ತರ ಇ ಇದ್ರು ಈಗ ಅ ಅದು ಒಳ್ಳೆ ಏನು ಕುಟುಂಬ ತರ ಇದ್ದೀವಿ
ಹಾ ಹಾಗೆ ಸದ್ಯಕ್ಕೆ
ಹ್ಮ್ ಒಬ್ರ ಕಂಡ್ರೆ ಒಬ್ರಿಗೆ ಅಷ್ಟು ಪ್ರೀತಿ ಇರುತ್ತೆ
ಹೌದು
ಹೋಗಬದು ನ ಬಿಟ್ಟು ಒಬ್ಬ ಎಲ್ಲಿಗೂ ಹೋಗುತ್ತೆ ನಮ ನಮ ಸ್ನೇಹಿತತೆ ಇದು ಊಟಕ್ಕೂ ಅಷ್ಟೇ ಈ ಎಲ್ಲಾರೂ ಜೊತೆ ಜೊತಲ್ಲೇ ಹೋಗ್ತೀವಿ ಎಲ್ಲದ್ರೂ ಜೊತಲ್ಲೇ ಹೋಗ್ತೀವಿ ಎಲ್ಲಾರೂ ಅಲ್ ಮುಂದೆ ಅಂದ ಹೇಳ್ತಾರೆ ಎಲ್ಲೊದ್ರೂ ತರಾ ಇಲ್ಲೋದ್ರ ಜೊತಲ್ಲೇ ಬರ್ತೀರಾ ಹೇಗೆ ನಮ ನಮ್ಮನೆಲ್ಲಾ ನೋ ನಿಮ್ನೆಲ್ಲಾ ನೋಡಿ ಖುಷಿ ಆಗುತ್ತೆ ಅಂತ ಹೇಳ್ತಾರೆ
ಹ್ಮ್
ಕೊಳ್ಳೋದು ನೀವೆಲ್ಲಾ ಹಿಂಗ್ ಮಾತ ಬಿಡಗಿ ನಮ್ಮೇಲೆ ನಮ್ಗೆಲ್ಲಾ ದೃಷ್ಟಿ ಆಗುತ್ತೆ ಅಂತ ಹೇಳೋದ ಅವ್ರು ಗೆ ಹ್ಮ್ ಹಂಗೇಲಾ ಹಂಗ ಮಾತಾಡ್ದಾಗ ಅನ್ಸುತ್ತೆ ಅಲ್ವಾ ದೃಷ್ಟಿ ಆಗುತ್ತೆ ಅಂತ ಹ್ಮ್ ಹಾಗ ಒಬ್ಬೊಬರಿಗೂ ದುರ್ದೃಷ್ಟಿ ತಕೋತವಿ
ಹ ಚೆನ್ನಾಗಿರುತ್ತೆ ಹಾಗೆ
ಕೆಲವೊಮ್ಮ ಕೆಲವೊಮ್ಮೆ ಜಗಳ ಆಡ್ತೀವಿ ಅಂದ್ರೆ ತುಂಬಾ ದಿನ ಜಗಳ ತುಂಬಾ ದಿನ ಜಗಳ ಇರೋದಿಲ್ಲ ಹಂಗೆ ಸರಿ ಹೋಗ್ತೀವಿ ಎಲ್ಲ ಅವಾಗ ಜಗಳ ಆದಾಗಂತೂ ಬೇಡ ಎಷ್ಟು ಇದಿರುತ್ತೋ ಅಷ್ಟು ಕೊ ಪ್ಪಾನೂ ಅವಾಗೆ ತೋರಿಸ್ತಾರೆ ಅದ್ರಲ್ಲಂತೂ ನಂದೊಬ್ಳ ಸ್ನೇಹಿತ ಮ ಇದ್ದಾಳೆ ಅವಳ ಬಗ್ಗೆ ಕೇಳಲೇ ಬಿಡಿ ನೀವು
ಯಾಕೆ ಏನ್ ಮಾಡ್ತಾಳೆ ಆತರ
ಹಿಂಗ್ ಮಾಡ್ತ ನಂ ಅಂದ್ರೆ ಹಡ್ಗಿ ಮಾಡೋದೆಲ್ಲ ಸರಿ ಇರುತ್ತೆ ತ್ತ
ಹ ಹೌದಾ ಹ ಹೇಳಿ ಕೇಳಿಸ್ತಿದ್ದೆ
ಹಾ ಹುಡ್ಗಿ ಮಾಡೋದ್ ಸರಿ ಇರುತ್ತೆ ಅದೇ ರೀತಿ ಹಾ ಅವಡ್ಗನ್ ಮಾಡ್ ಸರಿ ಇರುತ್ತೆ ಅದೇ ನಾವ್ ಆ ರೀತಿ ಮತ್ತೆ ಹಡ್ಗಿ ಮಾಡಿದಾಗೆ ಮಾಡಿದ್ರೆ ಅವ ತಟ್ಕೊಳ್ಳೋದಿಲ್ಲ ಅದು ಆಗ ಹುಡುಗಿಗೆ ನಾವ್ ಮಾ ನಾವೇ ತಪ್ಪು ಮಾಡ್ದಂಗ ಇರುತ್ತೆ ಆದ್ರೆ ಆ ಹುಡುಗಿಮಾಡ ಆದದಾಗ ಅದ್ ನಮ್ಗೆ ನೋಗರುತ್ತೆ ಅಂತ ಹುಡ್ಗಿ ಅ ತಿಳ್ಕೊಂಡಿರಲ್ಲ
ಹಾ
ಹ್ಮ್ ನಾವ್ ಮಾಡ್ದಾಗ ಅವಡ್ಗಿಗ್ ನೋವಾಗಿದೆ ಅಂತ ತಿಳ್ಕೊಂಡು ನಾವ್ ಮಾತಾಡ್ಬೇಕು ಏನಾದ್ರು ಕೇಳಿದ್ರೆ ನಾನಿರೋದೆೇ ಹೀಗೆ ಅಂತ ಮಾತಾಡ್ತದೆ
ಯಾಕ ಹ ಮಾಡ್ತಾರೆ ಹೆಂಗ್ಗೆಳತಿ
ಗೊತ್ತಿಲ್ಲ ಹುಡ್ಗಿಗೆ ಎಷ್ಟಸಲಿ ಹೇಳಿದ್ರುನು ಅಷ್ಟೆ ಏನು ಅರ್ಥ ಮಾಡ್ಕೊಳಿದ್ದಿಲ್ಲ ಇಷ್ಟ ಎಲ್ಲ ಅಷ್ಟ್ ಹೇಳಿರ್ತೀನಿ ಹಂಗೆಲ್ಲ ಮಾಡಬೇಡ ಅಂತ ಮುಂದೆ ಇರೋದ ಮುಖನೂ ನೋಡು ಒಂಚೂರು ಅಂತ
ಹೌದಾ ಹಾ ಕೇಳಿಸ್ದೆ ಹೇಳಿ
ಹಾ ಹೌದು ಹೆಂಗ ಮಾಡ್ತಾನಂತ ಅಂದ್ರೆ ಹುಡ್ಗಿ ಅಂತೂ ಹೊಡಿಬೇಕು ಅಂತ ಅನ್ಸುತ್ತೆ ಆದ್ರೆ ಪಾಪ ಒಂದ್ ಸ್ವಲ್ಪ ಸಣ್ಣ ಇದ್ದಾಳೆ ತಲ್ಲ ಇದ್ದಾಳೆ ಎಲ್ಲಿ ಒಡದ್ರೆ ಹತ್ ಹಕೊಬಿಡುತ್ತಳು ಅಂತ ಹೇಳಿ ಹೊಡಿಯಲ್ಲ
ಅಲ್ಲ ತಿ ಅಲ್ಲ ಹೊಡಿ ಬರ್ತಲ್ವಾ
ಅದಕ್ಕೆ ಅವಳ ಮೇಲೆ ಅಷ್ಟು ಪ್ರೀತಿ ಇರೋದಕ್ಕೆ ನಾನು ಹುಡ್ಗಿ ನೋಡಿಯಕ್ ಹೋಗಲ್ಲ ಹ್ಮ್ ಆದ್ರೆ ಹುಡ್ಗಿ ಏನ್ ಮಾಡೋಣ ಅಂದ್ರೆ ಇಬ್ರು ಮಧ್ಯದಲ್ಲಿ ಯಾರಾದ್ರೂ ಒಬ್ರು ಸೋಲ್ಬೇಕು ಅಲ್ವಾ ಗೆಳ್ತನ ಉಳಿಬೇಕು ಅಂತಂದ್ರೆ
ಹ್ಮ್ ಹಾ ಕೇಳಿ ಕೇಳಿ
ಗೆಳ್ತಾನ ಉಳಿಬೇಕು ಅಂತಂದ್ರೆ ಇಬ್ರಲ್ಲ ಒಬ್ರು ಸೋಲ್ಲೇಬೇಕು ಅಲ್ವಾ ಅದಕ್ಕೆ ಇರ್ಲಿ ನನ್ ಗೆಳ್ತೀನಿ ಅಲ್ವಾ ಅಂತೇಳಿ ಒಂದ್ ಸ್ವಲ್ಪ ಅವಳ ಮುಂಗೋಪ ಬೆರೆ ಮುಂಗೋಪ ಬೆರೆ ಜಾಸ್ತಿ ಇದೆ
ಹ್ಮ್
ಅದಿಕ್ಕ ನಾ ಹೋಗ್ಲಿ ಬಿಡು ಪಾಪ್ ಪ್ಪಾ ಅಂತ ಹೇಳಿ ನಾನೇ ಇದ್ ಮಾಡ್ಕೋತೀನಿ ಒಂದ್ಸಲಿ ಅಂತೂ ಹೆಂಗ್ ಜಗ್ಗಳ ಮಾಡಿದ್ಲು ಅಂತಂದ್ರೆ ನನ್ ಜೊತೆ ಅಂತೂ ಇನ್ನೇನು ಮಾತೇ ಆಡ್ಬಾರ್ದು ಅಂದೊಂದ್ಗೆ ಜಗ್ಗಳ
ಹ ಹೇಳಿ ಕೇಳಿ ಸಿದೆ
ಹ್ಮ್ ಎಷ್ಟು ಸಲಿ ಹೋಗ್ ಕೇಳಿದೀವಿ ಅಂದ್ರೆ ಮಾತಾಡು ಅಂತ ಇಲ್ಲ ನನ್ ಮಾತಾಡದಿಲ್ಲ ನಂಗೆ ಏನು ಬೇಡ ಅನ್ನೋಗ್ ಮಾತಾಡಿದ್ಲು ಅದ ಹಂಗೆಲ್ಲ ಮಾತಾಡಿದಾದ್ಮೇಲೆ ಅವರು ಖುಷಿ ಆಗಿರ್ಬೇಕು ಅಲ್ವಾ ಹಲೋ
ಹಾ ಕೇಳಿಸಿದೆ ಹೇಳಿ
ಹ ಅವ್ರು ಖುಷಾಗಿರ್ಬೇಕು ಅಲ್ವಾ
ಹೌದು
ಆದ್ರೆ ಅವ್ಗೆ ಖುಷಿಯಾಗಿರೋದೇ ಇಲ್ಲ
ಕಂಗೆ
ಹಾ ಹಂಗಗೆ ಹುಡ್ಗಿ ಒಂದ್ ಸ್ವಲ್ಪ ಒಳ್ಳೆ ಈ ಏನ್ ಗೊತ್ತಾ ಒಂದ್ ಸ್ವಲ್ಪ ಪೂರ್ತಿ ಉಚ್ರು ಆಗಿರಲ್ಲ ಹುಚ್ಚಿನೂ ಇರಲ್ಲ ಅರ್ಧರ್ ಅರ್ಧಮ್ ಬರ್ದಮ್ ಹ್ಮ್ ಮಾತಾಡ್ತಳಂತೆ ಹಾ ಹುಡ್ಗಿಗೆ ಅರ್ದ ಆಗ್ಬೇಕು
ಡ
ಹ್ಮ್
ಮತ್ತೆ ನೀವು ಅತ್ರ ಏನಾದರು ಮಾಡಿರ್ಬೋದಿಲ್ವಾ ಅದಕ್ಕೆ ಹಾ ಹುಡ್ಗಿ ಆತರ ಮಾಡ್ತಿರ್ಬೋದು
ಅಷ್ಟ ಆಗ್ಲಿ ನೀವೇನಾದ್ರು ಮಾಡಿದ್ರೆ ಆ ಆ ಅವಾಗ ಹುಡ್ಗಿ ಮಾತಾಡಿಲ್ಲ ಅಂತಂದ್ರೆ ಇವಾಗ ಮಾತಾಡ್ತಿರ ತಾನೆ ಅವ್ಳಗೆ ನಿಮ್ಮ್ ಮುಖ ಕೊಟ್ ಮುಖ ಮಾತಾಡಿಲ್ಲ ಅಂದ್ರೆ ನಿಮ್ ಮನ್ಸ್ಗೆ ಎಷ್ಟು ಬೇಜಾರಾಗುತ್ತೆ ಎಷ್ಟು ನೋವಾಗುತ್ತೆ
ಹೌದು ತುಂಬಾನೇ ಬೇಜಾರಾಗುತ್ತೆ
ಹಾ ಆ ರೀತಿ ಮಾಡಿದ್ರೆ ಯಾರ್ಗಾದ್ರು ಬೇಜಾರಾಗುದಿಲ್ವಾ
ಬೇಜಾರಾಗುತ್ತೆ ನೆಲತಿ ಅಲ್ವಾ ಅನುಸಸ್ಕೊಂಡ್ ಹೋಗ್ತಾ ಇರ್ಬೇಕು
ಎಷ್ಟ ಎಷ್ಟು ಅಂತ ಅನ್ಸ ಎಷ್ಟು ಅಂತ ಅನ್ಸರ್ಸ್ಕೊಂಡ್ ಹೋಗ್ತಾ ಇದ್ದೀರಾ ಎಲ್ಲದಕ್ಕು ಕ್ಕು ಅನ್ಸರ್ಸ್ಕೊಂಡದ್ರೆ ಆಗುತ್ತಾ ಕೃಷ್ಣ ಪರಮಾತ್ಮನೇ ಯಾರಿಗೆ ನೂರು ನೂರ ಒಂದ ತಪ್ಪು ಮಾಡೋವರೆಗೂ ಕೊಟ್ಟಿರ್ತಾರೆ ನೂರ ಒಂದ ನೂರ ಎ ತಪ್ಪು ಮಾಡಿರ್ ಅವ್ರನ್ ತಲೆನ ಕತ್ತರ್ಸಿಲ್ವಾ ಹಲೋ
ಹ್ಮ
ಅನ್ಸರ್ಸ್ಕೊಂಡ್ ಹೋಗ್ಬೇಕು ಇಲ್ಲ ಅಂತ ಹೇಳ್ತೀನಿ ಹಂಗಂತ ಪ್ರತಿಯೊಂದು ಅನುಸರಿಸ್ಕೊಂಡು ಹೋಗ್ ಡು
ಹ ನೀ ಹೇಳ್ತಿರದ ನಿಜಾನೆ ಹ್ಮ ಆದ್ರೆ ನಿಮಗೆ ತುಂಬಾನೇ ಹಚ್ಕೊಂಡಿರೋ ಗೆಳತಿ ಅವ್ರನ್ನ ನೀವು ಹೇಗಾದ್ರು ಒಂಥರ ಸ ಮರಯ ಮಾಡ್ಬೇಕೇು ತುಗತ್ತ ಮಾತಾಡತಿರ್ಬೇಕುಡ್ಕಡಕ್ ಆಗೋದಿಲ್ವಲ್ಲ ಎಲ್ಲ ಆಯತ
ನಮ್ ಕಡೆ ಇದ್ರೆ ಮಾತ್ರ ಆಗೋದಿಲ್ವಲ್ಲ ಅವ್ರ ಕಡೆನ ಇರ್ಬೇಕು ಅಲ್ವಾ ಆಗ ನಾವ್ ಬಿಟ್ಕೊಳಕ್ ಆಗಲ್ಲ ಅಂತೇಳ್ಬಿಟ್ಟೆ ಹೋಗಿ ಏನಾದ್ರು ಇದ್ ಮಾಡ್ತಿದ್ರೆ ಅವಾಗ ಅವ್ರ ಕಡೆಯಿಂದಾನೂ ಅದೇ ಸ್ಪಂದನ ಇರ್ಬೇಕು ಅಲ್ವಾ ಅದ್ ಬಿಟ್ಟಿಲ್ಲ ನನ್ ಮಾತಾಡ ಲ್ಲ ಹಂಗೆ ಹೆಂಗೆ ಎಂತ ಮಾತಾಡಿದ್ರೆ ಒಂದ್ ಬೇಜಾರಾಗುತ್ತೆ ಆದ್ರೂ ಇರ್ಲಿಯೇ ನಾನನ್ ಗೆಳತನಿ ಅಲ್ವಾ ಅಂತ ಹೇಳಿ ಇದ ಮಾಡ್ತೀವಿ
ಹ
ಹ್ಮ್ ಮತ್ತೆ ನ್ ನೀ ಏನ್ ಮಾಡ್ತಿದ್ದೀರಾ
ಹೇಗ ಮತ್ತೆ ನೀವ್ ಹಾಸ್ಪೆಟಲ್ ಇರೋದ್ರಿಂದ ನಿಮಗೆ ಬಟ್ಟೆಲ್ಲ ಹೋಗಿದ್ದೀರಲ್ವಾ ಅದಕ್ಕೆ ತೊಂದ್ರ ಏನಾಗುತ್ತ ತ್ತಗ
ಇಲ್ಲ ಇಲ್ಲ ಆತರ ಏನು ತೊಂದ್ರ ಇಲ್ಲ ಇಲ್ಲಿ ವಾಷಿಂಗ್ ಮಿಷಿನ್ ಅಂತ ಇದೆ ಅದಕ್ ಬಟ್ಟೆ ಆರಾಮಾಗ ಆಕ್ತಿವಿ ಆ ಹಾಕಿದಾದ್ಮೇಲೆ ಅದು ಹೋಗಿಯುತ್ತೆ ನಾವ್ ಒಣ್ಗಾಕ್ತಿವಿ ಆ ವಾಷಿಂಗ್ ಮಿಷಿನ್ಗಂತೂ ಕಾಯಷ್ಟಗಡೆೇ ಸಾಕಾಗುತ್ತೆ ಅನ್ಕೊಳ್ಳಿ ಭಾನುವಾರ ಅಂತೂ ಬಂದ್ರೆ ಅಂತೂ ಬಕೆಟ್ ಫುಲ್ ಒಳ್ಳೆ ಏನು ಸಾಲಲ್ಲಿ ನಿಂತಿರುತ್ತೆ ಬಕೆಟ್ಗಳು ಎಲ್ಲಾ
ಹಾ ಹಾಗೆ ಹಾಗೆ
ಕೆಟ್ಟಬ್ಎಲ್ಲ
ಹ್ಮ್
ಅದೆಲ್ಲಾ ಕಾದು ಬಟ್ಟೆ ಹಾಕೋಷ್ಟಳಗಡೆ ಇಲ್ಲ ಒಂದೊಂದ್ಸಲಿ ಅಂತೂ ಇಲ್ಲಿರೋ ಹಾಸ್ಟೆಲ್ ಅಲ್ಲಿರೋ ಗೆಳತರ್ ಜೊತೆನೆ ಜಗಳತಿ ಇಲ್ಲಾ ನಾನ್ ಹಾಕ್ತೀನಿ ಇಲ್ಲಾ ನಾನ ಹಾಕ್ತೀನಿ ಅಂತ ಅದಕ್ಕೂ ಒಂದ ಸ್ವಲ್ಪ ಜಗಳ ಹ ಹ
ಹೌ ದು ತುಂಬಾ ತಗ್ಗಳ ಆಡ್ಬೇಕಾಗುತ್ತೆ ಈ ತರ ಗೆಳತಿ ಹ್ಮ
ಚೆನ್ನಾಗೆ ಇರ್ತೀವಿ ಯಾರ್ ಮುಂದ ಯಾರಿಗು ಕಟ್ಕೊಡಲ್ಲ ಹಂಗೆ
ಹ್ಮ್ ಅದು ಒಂದು ಹಾಗೆ ಹೇಳ್ಬೇಕು ಸ್ನೇಹಿತರು
ಸ್ನೇಹ ಅಂದ್ಮೇಲೆ ಹಿಂಗೆ ಅಲ್ವಾ ಒಂದ್ ಸ್ವಲ್ಪ ಜಗಳ ಒಂದ್ ಸ್ವಲ್ಪ ಪ್ರೀತಿ
ಹೌದು
ಹ ಮತ್ತೆ
ತಿಂದೆ ಹೇಳೇಳ್ರಿ
ನೀವ ಹೇಳ್ಬೇಕು ನಮಲ್ಲಿರೆ
ಹ ನಿಮ್ಗೆ ಹಾಸ್ಟೆಲ್ ಲಫ್ ಇಷ್ಟನ ಅಲ್ವಾ ಮನೆಯಲ್ಲಿದೆ ಇಷ್ಟ ಆಗತ್ತ
ಆ ಆ ತರ ಏನು ಇಲ್ಲ ಮನೇಲಿ ಇದಿದ್ದನ್ನು ಮನೇಲಿ ಅಂದ್ರೆ ಮಾತಾಡಕ್ ಅಷ್ಟೊಂದ ಜನ ಇರಲ್ಲ ಮನೆಯಲ್ಲಿ ಹಾಸ್ಟೆಲ್ ಆದ್ರೆ ಮಾತಾಡೋದಕ್ಕೆ ತುಂಬಾ ಜನ ಇರ್ತಾರೆ ಆದ್ರೆ ನಾನ್ ಮಾತಾಡಲ್ಲ ಅಂದ್ರೆ ನನ್ ಏನುಂತ ಅಂತಂದ್ರೆ ನನ್ ಜೊತೆ ಚೆನ್ನಾಗ್ ಮಾತಾಡೋದ ಜೊತೆ ನನ್ಗೆ ಯಾರ ಇದಾಗ್ತಾರೋ ಅವ್ರ ಅವ್ರ ಮ ಅವ್ರ ಜೊತೆ ಮ ಚೆನ್ನಾಗ ಮಾತಾಡ್ಕೊಂಡಿರ್ತೇನಿ ಅದ್ ಬಿಟ್ರೆ ಬೇರೆ ಇ ಜೊತೆ ಎಲ್ಲಾ ಹೋಗಿ ಅಷ್ಟ್ ಮಾತಾಡೋದು ನನ್ ಗೊತ್ತಾಗಲ್ಲ
ಹಾಗೆ
ಹ್ಮ್ ನಿಮ್ಗೆ ಮನೇಲಿ ಇರೋದು ಇಷ್ಟ ಇಷ್ಟನ ಇಲ್ಲಂದ್ರೆ ಎಲ್ಲರೂ ಹೊರ್ಗಡೆ ಹೋಗೋದ ಇಷ್ಟಾನ
ನನಗೆ ಮನೇಲಿರೋದು ಇಷ್ಟ ಆಗುತ್ತೆ ಹೊರಗಡೆ ಆಹ ಗೆಳತಿಯ ರತಿ ಹೋಗೋದಿಕ್ಕೆ ತುಂಬ ಇಷ್ಟ ಆಗುತ್ತೆ ಹ್ಮ್ ಹಾಗೆ ಆದ್ರೆ ಮನೇೆಯಲ್ಲಿ ಇದ್ದಾಗ ಅವ ಚೆನ್ನಾಗಿರುತ್ತೆ ಅನ್ಸುತ್ತೆ ಗೆಳತಿಯ ಜೊತೆ ಇರ್ಬೇಕು ಕತೆೆ ಅಯ್ಯೋ ಮನೇ ನಿ ಇದ್ರೆ ಚೆನ್ನಾಗಿರ್ತತ್ತೆ ಈ ತರ ಅನ್ಸುತ್ತೆ
ಹ್ಮ್ ಸರಿ ಈಗ ಒಂದ ಸ್ವಲ್ಪ ಕೆಲ್ಸ ಇದೆ ಮತ್ತೆ ಕಾಲ್ ಮಾಡ್ತೇನಿ
ಸರಿ ನಿಮ್ ಜೊತೆ ಮಾತಾಡಿ ನಗೆ ತುಂಬಾನೇಖಷಿ ಆ ಅ ಇದೇ ತರ ತ ಮಾಡಯ್
ಹಾ ಧನ್ಯವಾದಗಳು